ಹಾ ಗುಡ್ ಮಾರ್ರ್ನಿಂಗ್ ಬೋ
ಹಾ ಬ್ರೋ ಗುಡ್ ಮಾರ್ನಿಂಗ್
ಹಾ ಟಿಫನ್
ಆಯ್ತು ಬ್ರೋ ನಿಮ್ದು
ಹ್ಮ್ ನಮ್ದು ಆಯ್ತ್ ಬ್ರೋ
ಏನ್ ಮಾಡ್ತಿದ್ರ ಬ್ರೋ
ಬ ಏನ್ ಮಾಡೋ ಸುಮ್ಮನೆ ಇದ್ವಿ ನೀವಏನ್ ಮಾಡ್ತೀರಿ
ನಾವು ಸುಮ್ನೆ ಫೋನ್ ನೋಡ್ತಿದೀವಿ ಬ್ರೋ
ಹ್ಮ್ ಮತ್ತ್ ಏನ ಸಮಾಚಾರ
ಎಲ್ಲ ಹೇಳ್ಬೇಕ
ಹ್ಮ್ ಹ್ಮ್
ಮಾಡ್ರಿ ಮೊನ್ನೆ ಫೋನು
ಹಾ
ಯಾಕೋ ಇ ಆಗ್ಲಿದ
ಅದೇ ಬ್ರೋ ಸ್ವಲ್ಪ ಎಕ್ಸಾಮ್ ಇತ್ತು ಸ್ವಲ್ಪ ನೋಡ್ಕೊಂಡಿಲ್ಲಫಂದನ್ನು
ಹ್ಮ್ ಹ್ಮ್
ಮತ್ತೆ ಮಾಡದ ಅನ್ಕೊಂಡೆ ಮಾಡಕ್ ಗಿಿಲ್ಲ
ಹಾ
ಹಾ
ನೀವೇ ಜ್ಪುಸ್ಕ ಮಾಡ್ಬಿಟ್ಟಿದ್ದೀಾ
ಹ್ಮ್ ಇದೇನ್ ಮಾಡ್ದ ಮಾಡ್ಬೇಕಿತ್ತು ಅದಕ್ಕೆ ಸ ಮಾಡ್ದ
ಹಾ ಮಾಡಿಬ್ರ ನಾನು ನಮ್ಮ ಅಣ್ಣಾರದುು ನಾನು ಇವಾಗ ಬಿಸಿ ಇದ್ದೆ ಒಂದ ಒಂದ್ ವಾರದಿಂದ ಇವಾಗ ಫ್ರೀ ಆಗಿದ್ದೀನಿ ನಾ ನಿಮ್ಗೆ ಂಗ್ ಗೊತ್ತಾ ಮಾಡಿದ್ದು ನಮ್ಮ ಅಣ್ಣರ್ದ್ದು ಮದ್ವೆ ಇತ್ತು
ಹಾಂ
ಅದಕ್ಕೆ ನಿಮ್ಗೆ ಇನ್ವೈಟ್ ಮಾಡೋಣಂತ ಮನೆಗೆ ಹೋಗಿದ್ದೆ
ಹಾ ಹಾ
ಪೇರೆಂಟ್ಸು ಇಲ್ಲ ಎಕ್ಸಾಮ್ಸ್ ಇದದೆ ಅವನ್ಗೆ ಅಂದ್ರು
ಹಾ
ನ ನಿಮ್ ಫ್ರೆಂಡ್ ಒಬ್ರು ಇದ್ರಲ್ಲಾ
ಆಬ್ ರು ಹೇಳಿದ್ರು ಮೊಲಿ ನಿಮ್ ಫ್ರೆಂಡ್ ಬಂದಿದ್ರು ಅಂತ
ಹ್ಮ್ ಅವ್ರು ಕೇಳಲಿಕ್ಕೆ ಎಕ್ಸಾಮ್ ಸಲ ಮುಗ್ದೋಗತ್ ಏನ್
ಹಾ
ಅದಕ್ಕೆ ನಾನು ಈ ಫ್ರೀಯಗು ಇದ ಇರ್ತಿರಲ್ಲಾ ಅದಕ್ಕೆ ಕ ಇನ್ವೈಟ್ ಮಾಡೋಣ ಅಂತ ಮಾಡಿದೆ
ಹಾ ಹಾ
ಇವಾಗ ಪೇರೆಂಟ್ಸ್ ಮನೆಗೆ ಹೋಗ್ಬಿಟ್ಟು ನಿಮಗೆ ಬನ್ನಿ ಅಂತ ಹೇಳಕೆ ನನ್ ಫೋನ್ ಮಾಡಿ ಹೇಳ್ಬೇಕಲ್ಲ
ಹಾ
ಅದಿಕ್ಕೆ ಮಾಡ್ದೆ ಬ್ರು ತುಂಬಾ ದಿನ ಆಯ್ತಲ್ಲ ಸಿಕ್ಕಿ ಅದಿಕ್ಕೆ
ಹಾ ಬ್ರು ನಕ್ಸ್ ಟೈಮ್ ಎನರ ಫಂಕ್ಷನ್ ಅಂತ ಮಿಸ ಮಾಡ್ದೆ ತಗೊಳ್ಳಿ ಬೇಜಾರಾಗ ಬೇಡಿ
ಈವಗ್ ಬರಲ್ವ ಬ್ರು ಹಂಗಾರೆ
ಅದೇ ಬ್ರು ಸ್ವಲ್ಪ ಎಕ್ಸಾಮ್ ಇತ್ತಲಾ
ಹಾ
ನೆಕ್ಸ್ಟ್ ಬೀಗ ರೂಟ ಯಾದರು ಇದ್ದಾಗ ಹೇಳಿ ಬರೋದಂತೆ
ಎಲ್ಲಿ ಮದ್ವೆ ಆದ್ಮೇಲೆ ಅಲ ಬ್ರು ಬೀಗ್ರೂಟ
ಅದೇ ಬ್ರೋ ಮದ್ವೆ ನಿಮ್ ಕರೆಕ್ಟ್ ಆಗಿ ಮದ್ವೆ ಇರ ಡೇಟ್ಲೆ ನಮ್ ಎಕ್ಸಾಮ್ ಇದೆ ಅವತ್ತೆ ಲಾಸ್ಟು
ಹೌದಾ
ಹಾ ಬಿಗ್ ರೋಟಕ್ ಬೇಕರೆ ಮಿಸ್ ಮಾಡಲ್ಲ
ನಮ್ ಫ್ರೆಂಡ್ ಎಕ್ಸಾಮ್ಸ್ ಎಲ ಮುಗ್ದೋಯ್ತು ಅಂದ್ನಲ್ಲ ಹೆಳ್ತಿದ್ನಲ್ಲ
ಇಲ್ಲ ಬ್ರು ತಬೆ ಗಿತ್ತು ಇಲ್ಲ
ಹೌದಾ
ಹಾ
ಸರಿ ಬಿಡಿ ಬ್ರು ಈಗ ಮನೇಲಿ ಈ ಮನೆಗ್ ಹೇಳ್ದೆ ಅವರು ಅಲ್ಲಿ ಹಾಷ್ಟ ತಗೋಣೆ ಅಂದ್ರಲ ಅದಿಕ್ಕೆ ಸುಮ್ಮನಾದೇ
ಹಾ ಹಾ
ಮತ್ತೇನ್ ಬ್ರು
ಮತ್ತೆ ಮೇಡಂ ಫುಲ್ ಬಿಜಿ ಮದ್ವೇ ಲೈಫ್
ಹ್ಮ್ ಅಂದ್ರೆ ಬ್ರೋ ಇನ್ವಿಟೇಷನ್ ಎಲ್ಲಾ ಕೊಡ್ಬೇಕಲ್ಲ ಬ್ರೋ ಊರೂಊರಿಗೆಲ್ಲ ಹೋಗಿ ಸಂಬಂಧಿಕರೆಲ್ಲ ಇರ್ತಾರಲ್ಲ
ಹಾ
ಹಾ ಅದಿಕ್ಕೆ ನೀ ನಿಮ್ಗೂ ಮನೆ ಹತ್ರ ಬಂದಿದ್ನಲ್ಲಾ
ಹಾ ಹಾ
ಮಾಾವೇ ಸ್ಕೂಲ್ ಫ್ರೆಂಡ್ಸ್ಗುಲ್ಲ ಇನ್ವೈಟ್ ಮಾಡ್ದಿದೆ
ಹಾಂ
ಹ ಒಂದು ಇಬ್್ರೂಮರ್ ಬರ್ತೀನಿ ಅಂತ ಹೇಳಿದಿದ್ದಾರೆ
ಹಾ
ಹ್ಮ್ ಅದೆೇ ನಮ್ಮ ಟೀಚರ್ಸ್ ಇನ್ವೈಟ್ ಮಾಡತೇ ಬೋ ಹೆಡ್ ಮಿಸ್ಟರ್ ಆಮೇಲೆ ಹೆ ಮಾಸ್ಟ್ರು ಇಬ್ಬರುನ್ ಮಾಡಿದಿನಿ
ಹಾ ಹಾ
ಹಾ ಬರ್ತೀನಿ ಅಂತ ಹೇಳಿದ್ದಾರೆ
ಹಾ
ಹ್ಮ್ ಅದೇ ಹೇಳ್ದ ಸ್ಕೂಲ್ ಆರ್ ಹೇಳ್ದ ನಿಮಗು ಇನ್ವೈಟ್ ಮಾಡಿದೆ ತುಂಬಾ ದಿನ ಸಿಕ್ಕಿಂತ ನಿಮ್ಗೆ ಎಕ್ಸಾಮ್ಸ್ ಇದೆಯಲ್ಲಾ
ಹಾ
ಬಿಡಿ ಎಕ್ಸಾಮ್ ಉು್ಮೇಲೆಂದಿನ ಬರ್ತಿರಲ್ಲ ಬನ್ನಿ ಮತ್ತ ಇನ್ನೇನ್ ಮಾಡದು ಈಗ
ಹಾ ಆಗ್ ಬಿಸಪೇಟಲ್ ಹೋಗ್ಬೋ ಬರ್ತೀವಿ ಖಂಡಿತ ಹಾ
ಈಗ ನಮ್ಮ್ ಅಣ್ಣ ನಮ್ದು ಎಕ್ಸಾಮ್ಸ್ ಎಲ್ಲ ಆಗೋಯ್ತಲ್ಲಾ ನಮ್ ಬೇಗ ಆಗಿದೆ ಒಂದ್ ಮಂತ್ ಬೇಗ ಆಗಿದೆ
ಹಾ ಹಾ
ಹ ನಮಗೂ ರೀಸೆಂಟ್ ಆಗ ಒಂದ ವಾರದಿಂದಾನೇ ನಾನು ಊರಿಗೆಗ್ ಬಂದಿದ್ದು
ಹಾಂ
ನೆಕ್ಸ್ಟ್ ವೀಕೇ ಮದ್ವೆ
ಹಾ ಹಾ
ಆದದ್ರಿಂದ ಮನೆ ಕಡೆಲ್ಲ ಒಂದ್ ಸ್ವಪ ಬಿಸಿ ಆಕ್ಬಿಟ್ಟಿದ್ದೀವಿ
ಹಾ
ಹ್ಮ ನ್ ನೀವವು ಬನ್ನಿಮ್ಮ ಅಂದ್ರೆ ಎಕ್ಸಾಮ್ಸ್ ಎಲ್ಲ ಮುಗಿಸಸ್ಕೊಂಡೆ ಬನಿ ಬ್ರೋ ಮತ್ತ ಇನ್ ಏನ್ ಮಾಡ್ತೆ ಊರಿಗೆಗ್ ಬರ್ತಿರಲ್ಲ ಸಿಕ್ತಿರಲ್ಲ ಅವಾಗ
ಹ್ಮ್ ಸಿಕ್ಚೆ ಪುರಾವಾಗ
ಹ್ಮ್ ಮತ್ತೆ ಬ್ರೋ
ಮತ್ತೆ ಹೇಳ್ಬಿುಡ ನೀವೆಲ್ಲಾ
ಅಡಿ ಏನ್ ಹೇಳ್ತಿರ ಅವ ನೀವ್ ಹೇಳಕು ಎಕ್ಸಾಮ್ಸ್ ಎಲ್ಲ ಮುಸ್ಕಡಿ ಬ್ಯಾಕ ಇಲ ಅವ್ರ ಯಾವವು
ಇಲ್ಲ ಬರ್ರ ಎಲ್ಲ ಕ್ಲಿಯರ್ ಮಾಡ್ಕೊಂಡೇನೆ
ಹ್ಮ್ ಪರವಾಗಿಲ್ಲ ಮಾರ್ಗಳಳಿ ಸುಮನೆ ಬ್ಯಾಗ ಕೊಳಸ್ಕಬೇಡಿ ನಂದು ಒಂದ್ ಐತೆ ಪಾಯ ಇಷ್ಟೋಳಿದ್ರು ಪಾಸನೆ ಆಗ್ತಿಲ್ಲ ಏನ ಮಾಡ್ಬೇಕು ಪಸ್ ಆಗ್ಬೇಕು ಓದ್ ಜಾಸ್ತಿ ಓದ ಹ
ಯಾವ ಬ್ರ್ಯಾಂಚ್
ರೈಟ್ರಿಕ್ದು
ಹಾ ಹಾ ಅದೇ ಅಲ್ಲ ಥಾಗೆಸ್ಟ್ ಬ್ರಾಂಚ್ಸ್ ಎಂಜಿನಿಯರಿಂಗ್ ಅಲ್ಲಿ
ಹ್ಮ್ ಟಫ ಐತೆ ಪ್ರ ದಾಸಿ ಟಫ ಐತಿ
ಹಾ ಹಾ
ಮತ್ತೆ ಬ್ರೋ
ಆದ್ರೂ ನೀವು ಫೇಸ್ ಮಾಡ ಕ್ರೇಟ್ ಅಲ್ಲ ನೀವು
ಎಂಗೆ ಬೇಗ್ ಬ್ರೊ ಏನವ ಪರವಾಗಿದ ಬಿಡು
ಹಾ ಹಾ
ಏನ್ ಬ್ರೋ
ಮತ್ ಏನ್ ಬ್ರೊ ಹೇಳ್ಬೇಕೆಲ್ಲ
ಹ ಹಾ ಅವ ಇನೇನ್ ಹೇಳ್ತರ ಬ್ರೊ ಈ ಮದ್ ಬಿಸಿ ಆಗಿದ್ವಿ ಇವಾಗೆಲ್ಲ ಎಲ್ಲಾ ಆಗಿದೆ ಅಂದ್ರೆ ಚೌಟ್ರಿ ಬುಕ್ಕಿಂಗು
ಹಾ
ಆಮೇಲೆ ನೀ ಅಂದ್ರೆ ಗೊತ್ತಲ್ಲ ಅಂದ್ರೆ ಅಂದ್ರೆ ಊರಾಗಲ್ಲ ಅಂದ್ರೆ ಬಸ್ ಮಡ್ಸಿದೀವಿ
ಹಾ
ಆಮೇಲೆ ಅಂದ್ರೆ ತಕೊ ಮನೆಯಲ್ ಬಟ್ಟೆ ಗಿಟ್ಟ ಶಾಪಿಂಗು ಎಲ್ಲಾ ಎಲ್ಲಾ ಮುಗಸ್ಕೊಂಡ್ ಇವಾಗ ಒಂದ್ ಸ್ವಲ್ಪ ಬಿಸ್ ಫ್ರೀ ಆಗಿದ್ವಿ
ಹ್ಮ್ ಹ್ಮ್
ಹ್ಮ್ ಅಂದ್ರೆ ನಾನ್ ಎಲ್ರೂ ಸ್ಕೂಲ್ ಫ್ರೆಂಡ್ಸ್ಗು ಮಾಡ್ತಿದ್ದೆ ನಿಮ್ದು ಮಿಸ್ ಕಾಲ್ ಬಂತು ಹ ಅದಕ್ಕೆ ಇವಾಗಿನ ಇತ್ ಇ ಇವಾಗಿನ ಏತ್ ಬಿಟು ಮಾತಾಡತಿದನಿ ಎಲ್ಲಾರಗ ಮಾತಾಡತಿನಿ
ಹಾ ಹಾ
ನಿಮ್ಗೆ ಗೊತ್ತಿಲ್ಲಾ ದೂರ ಸಂಬಂಧಿ ಇರ್ತಾರಲ್ಲಾ
ಹಾ
ಅಂದ್ರೆ ಡಿಸ್ಟ್ರಿಕ್ ವೈಸ್ ಇರ್ತಾರ ದೂರ್ ದೂರ್ ಇರ್ತಾರ ಒಂದು ಹಂಡ್ರೆಡ್ ಕಿಲೋಮೀಟರ್ಸ್ ಮೇಲೆ ಇರ್ತಾರಲ್ಲ ಅವ್ರರಿಗೆಲ್ಲ ಫೋನ ಅಲ್ಲೆ ಇನ್ವಿಟ್ ಮಾಡ್ತಿದ್ದೀವಿ
ಹ್ಮ್
ಹ್ಮ ತಪ್ಪ್ದೇ ಬನ್ನಿ ಹಂಗೆ ಅದು ಇವಾಗೆಲ್ಲ ಏನು ಇಲ್ಲ ಫುಲ್ ಫ್ರೀ
ಹ್ಮ
ಹ್ಮ್ ಇವಾಗ್ಲೇ ಪರವಾಗಿಲ್ಲ ಬ್ರೋ ಫುಲ್ ಫ್ರೀ ಆಗಿದ್ದೀವಿ
ಹಾಂ ಹಾ
ಆಮೇಲೆ
ಬ್ರೋ ಮತ್ತೆ ಎಲ್ ಹೋಗಿದ್ದೆ ಯಲ್ಲ ಶಾಪಿಂನ್ಗೆ ಯಲ್ಲ ಬಟ್ಟೆ ತರಕೆ ಬಟ್ಟೆ ಎಲ್ಲ ಪರ್ಚೇಸ್ ಮಾಡಕೆ ಹಾ
ನಾವೆಲ್ಲ ಡ್ರಿಂಕ್ಸ್ ಹೋಗಿದೆ ಆಮೇಲೆ ಏಯ್ ಇದು ಅಂದ್ರೆ ಮದ್ವೆಯರಿಗೆ ಅವ್ರಿಗೆಲ್ಲ ಅಂದ್ರೆ ಸುದರ್ಶನ್ ಸಿಲ್ಕು
ಹಾ
ಹ್ಮ್ ಅಲ್ ಹೋಗಿ
ಬ್ರೋ ಡಿಸ್ಕೌಂಟ್ ಎಲ್ಲ ಕೊಡ್ತಾರ ಚನ್ನಾಗಿ
ಹ ಕೊಡ್ತಾರೆ ಬ್ರೋ ಅದನ್ ಕೇಳ್ಬೇಡಿ
ಹ್ಮ್
ಮತ್ತೆ
ಮತ್ತೆ ಹೇಳ್ಬೇಕು ಬ್ರೋ ನೀವೆಲ್ಲ
ಹ್ಮ್ ಅಂದು ಎಕ್ಸಾಮ್ಸ್ ಎಲ್ಲ ಮುಸ್ಕೊಂಡ್ ಬರ್ತಿರಲ್ಲಾ
ಹಾಂ
ಇಲ್ಲೇ ಒಂದು ಟ್ರೆಕ್ಕಿಂಗ್ ಇದೆ ಬ್ರೋ ನಮ್ಮೂರಿಂದ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಇದೆ
ಹಾ ಹಾ
ಬನ್ನಿ ಅವೆಲ್ಲ ಹೋಗಣ
ಯಾವ್ದ ಬರು ಅಡ್ಡೇ ಬಂತ ಟ್ರೆಕ್ಕಿಂಗ್
ಆಾಂ
ಟ್ರೆಕ್ಕಿಂಗ ನೇಮೇನು
ಗೊತ್ತಿಲ್ಲ ಅವ್ರ ಎಲ್ಲ ಹೇಳಾಗ ಆಗಲ್ಲ
ಹಾ
ಅಂದ್ರೆ ಹೋಗಣ ಸೈಡು
ಹಾ ಹಾ
ಮತ್ತೆಂಬ್ರ
ಸರಿಬ್್ರ ಹೋಗ ನು ಫ್ರೆ್ಸ ಕರ್ಕೊ ಬರ್ತಿನನಿೋಗಣ ಅಂತ
ಹ್ಮ್ ಬ್ರೋ ಒ್ಂದೊಂದ್ ಎರಡ್ ದಿನ ಇದ ಹೋಗಿ ಊರಲ್ಲಿ
ಹಾ ಪ್ರಭಾತ
ಹ ನೀವು ಬ್ ಬನ್ನಿ ಒಂದ್ ಎರಡ್ ದಿನ ಇಲ್ಲಿ ಒಂದ್ ಸ್ವಲ್ಪ ಇಲ್ಲೇ ಇದ್ದ ಹೋಗಿ ಒಂದ್ ಎರಡ್ ಮೂರ್ ದಿನ ಫ್ರೆಂಡಂಡ್ಸ್ ಹೊತೆ
ಹ ಆಮೇಲೆ ಪಾಬ ಇವಾಗ್ಲೂ ಬರ್ಲಿಲ್ಲ ಅಂದ್ರೆ ಎಕ್ಸಾಮ್ ಬೇರೆ ಇದೆ ಅಂತೀರಾ ಎ ನ ನಿಮ್ ಎಕ್ಸಾಮ್ ಬಿಟ್ಟು ಬರಾಕ ಅದು ತಪ್ಪ ಬಿಡಿ
ಹಾ
ಮಿಸ ಮಾಡಬಡಿ ಇಬ್ರು ಬನ್ನಿ
ಹಾ ಹಾ
ತೆ್ರ
ಮತ್ತಿನ ಏಳು ಪ್ರದಲ್ಲ
ಹ ಅವೇನ್ ಹಡ್್ದೇಬ್ರು
ಹ್ಮ ಪ್ರ ಎಷ್ಟುಖರ್ಚಯ್ತದುೇಗ ಎಲ್ಲ
ಏ ಅವಲ್ಲ ಗೊತ್ತಿಲ್ಲ ಬ್ರ ಹೆಂಗ್ ಹೇಳಕ್ ಆಗುತ್ತೆ ನೀವ್ ಹೋಗಿ ಇಂತಾನೇ ಕೇಳ್ತೀರಾ
ಹಾ
ಹ ಹೆಂಗ್ ಹೇಳಕ್ ಆಗುದೇವಲ್ಲ ಅಂದಾಜಿಗೆ ಮಾಡಕ್ ಆಗುತ್ತಾ
ಹಾ ಮದುವೆ ಮಾಡ್ದೆ ಒಂದ್ಸಲ ಕರಾಂಟಾಗಿ ಮಾಡಡ್ಬೇಕಲ್ಲ
ಹ್ಮ ಗ್ರ್ಯಾಂಡ್ ಮಾಡ್ಬೇಕು ಅಂದು ಎರಡ್ ಕಣಕ್ ಆಗುದಾ ಎಲ್ರ ಹತ್ರ
ಹಾ ಹಾ
ಮತ್ತೇಂಬರು
ಹೇಳ್ಬೇಕ್ರ ನೀವೆಲ್ಲಾ ಏನ್ ತಿಂಡಿ
ಇನ್ನ ಪುಳಿಯಗರ ಅವ್ರ
ಹಾ
ತಿಂಡಿ ಆಯ್ತು
ಹಾಂ ಹಾ
ಮನೆ ಕಡೆಯಲ್ಲಿ ಚನಾಗಾಗಿ ಇರ್ತಾನೆ
ಹಾ ಚೆನ್ನಾಗ ರೀ ನಿಮ್ ಕಡೆ
ಹ ನಿ ಮನೆ ಹತ್ರ ಬಂದಿದ್ದೆ ಮೊೆ
ಹಾ
ಅಡಿಕೆ ಸದ ತಂದಿದ್ದೇನೆ ಅಂದ್ರು
ಹಾ ಹಾ
ಎಷ್ಟು ಎಷ್ಟು ಇದ್ರಾ ಅಡಿಕೆ ಸಜಿನನಾ
ಬ್ರ ಒ್ ಇನ್ನೂರ್ ಮುನ್ನೂರು ತಂದಿದೀವಿ
ಹ್ಮ ಓಕೆ ಒಂದ್ರೆ ಮನೆ ಮಳೆ ಬಂದಿದಲ್ಲ ಅಂದ್ರೆ ಗುಂಡಿ ಗಿಂಡಿ ಮಾಡ್ದ್ ಹಾಕ್ಸ್ತೀರ ಗುಂಡಿ ಗಿಂಡಿ ಮಾಡ್ಸಿದೀನಿಏಂದ್ರು
ಹಾ ಬ್ರೋ ಆಗ್ಬದು
ಹೌದಾ
ಸ್ವಲ್ಪ ಮಳೆ ಜಾಸ್ತಿ ಅಲ್ಲ ಈ ಕಡೆ ಸ್ವಲ್ಪ ಬಿಸ್ಲು ಬರ್ಲಿ ಅಂತ
ಬ್ರೋ ಮಳೆ ಬಂದಿರುತ್ತಲ್ಲಾ ಈಗ ಅಲೇ ಮುಚ್ಚೋಗರುತ್ತೆ ಇವಾಗ ಏನ್ ಮಾಡ್ತೀರಾ ನೀವು
ಮತ್ತೆ ಸ್ವಲ್ಪ ತಗಸ್ಕು
ಹ್ಮ ತೆಗೆಸ್ಬೇಡಿ ಗೊಬ್ರ ಮತ್ತೆ ಫಿಲ್ಟರ್ ಗೊಬ್ಬರ
ಹಾ
ಮಾಡ್ರಪ್ಪ
ಇದೆಲ್ಲ ಮಾಡ್ಬೇಕಲ್ಲ ಬ್ರರು ಹೊಟ್ಟೆ ಪಡಿಗೆ
ಹ ಬ್ರೋ ಏನು ಮಾಡದ್ರ ಏನಿದೆ
ಅ ಮತ್ತೆಮ್ ತಂಗ ಹಂಗಿದೆ
ನಮ್ದು ತೆಂಗ ಎಲ್ಲ ಪರವಾಗಿಲ್ಲ ಅವರು ಅಂದ್ರೆ ಅಂದ್ರೆ ನಮ ಬಜೆಟ್ ಅದ್ಕೂ ಇದ್ಕೂ ಆಗಲ್ಲ
ಹಾ
ಅಂದ್ರೆ ಹೋಲ್ಸೆಲ್ ಕೊಡ್ತೀವಲ್ಲಾ
ಹಾ ಹಾ
ಒಂದೆಸಲಿ ಕೊಟ್ರ ಒಂದ್ ಸಾವಿರಡ್ ಸಾವರ ಕಾಯಿ ಕೊಬ ಬಿಡ್ತೀವಿ
ಹಾ
ಒಂದ್ ಸಾವ ಇಷ್ಟು ಒಂದ ಎಷ್ಟು ಒಂದ್ ಸಾವಿರ ಕಾಯಿ ಎಷ್ಟು ಒಂದ ಒಂದಂದ್ರೆ ಒಂದ್ ಕಾಯಿಗೆ ಮಪ್ ನಾರ್ಮ ಒ ಸಣ್ಣ ಕಾಯಿ ಹದಿನೈರು ರೂಪಾಯೂ ಇಪ್ಪತ್ ರೂಪಾಯ್ ಕೊಡ್ಬಹದು
ಹಾ
ದಪ್ಪ ಕಾಯಗಳು ಒ ಇಪ್ಪತ್ತದು ಮೂವತ್ತು
ಹಾ ಹಾ
ಹಾ್ಇನ್ನೆ ಹೋಲ್ಸೆ ಎ ತಂತಾರೆ ಅಂದ್ರ ಎ ಇಪ್ಪತ್ತ ಇಪ್ಪತ್ ಲಾಕ್ ಹಾಕೊಂಡ್ರೆ ತಂತಾರೆ ಇಬ್ಬರು
ಹ್ಮ್
ಹ ಇನ್ನೇನು ಅಷ್ಟೇ ಏನಿಲ್ಲ
ಹಾ
ಲಾಸ್ ಬ್ರೋಂದ ಈಗ ನೋಡಿ ಎಳ್ನೀರ್ ನೋಡಿ
ಹ್ಮ್
ಮುನೆ ಸಿಟಿಗೆ ಹೋಗಿದ್ದೆ
ಹಾ ಹಾ
ಸಿಟಿ ಹೋದಾಗ ಸಿಟಿಲಿ ಎರನರು ಹಂಡ್ರೆಡ್ ರುಪೀಸು
ಹಾ
ಅಂದ್ವಲ್ಪ ಬ್ಡ್ ಚಕಪ್ ಮಾಡ್ಕೊಂಡ ಎಳ್ಳಿರ್ರ್ ಅ್ರ ಹದ ಎಳ್ಳನರ್ ಕುಡಿರರಿ ಹೆಂಗಗೆ ಹೆಂ ಅಂತ ಹ ಹೇಳಳ್ಬಿಟ್ಟಿದರು ಹಂಡ್ರೆಡ್ ರುಪೀಸು ನಮ್ದು ಹೊಲನ ಐತೆ ಹೊಲದಲ್ಲೇ ಕುಡತಿಲ್ಲ
ಹಾ
ಅರ್ಜೆಂಟ್ ಹೇಳಲ್ ಕುಡಿತಾ ಇದ್ದೀವಿ ಹಂಗಾಗಬಡಿ ಇವಾಗ ಅದಕ್ಕೆ ಈ ಮನೆ ಕಡೆಗೆ ಹೋಲ್ಸೆಲ್ಲ ಕೊಡ್ತಿವಲ್ಲ ಮೂವತ್ ರೂಪಾಯಿ ನಲ್ವತ್ತು ರೂಪಾಯಿ ಕೊಡ್ತೀವಿ
ಹ್ಮ
ಅಲ್ಲ ಅದೇ ಪ್ರತಿ ಮೂರ್ ನಾಕಕ್ ಇದಂಗ ತಗಂಬಹದು
ಹಾ ಹಾ
ಹ್ಮ್ ಅದಕ್ಕೆ ಮತ್ತನ್ನ್ ಹೇಳ್ಬೇಕ್ರ ಎಲ್ಲಾ
ಮತ್ತ್ ಬೇಜಾರ ಕಡೆ ಬಿ್ರ ಮದ್ೆ ಒಂದಿನ ಅಂತ
ಎಲ್ ಬೇಜಾರಾಗ್ತೀನಿ ಬೆಳಿ ಬ್ರಾ ಎಲ್ರದ ಇದಿರುತ್ತೆ ನಾಾನನ್ ಇವಾಗ ಬಸಿ ಆಗಿದ್ದಿದೆ ನೀವ್ ಮಾಡಿದ್ರೆಂತ ಮಾಡ್ದೆ
ಹಾ ಹಾ
ಹ ಇನ್ನೆ ನಂಗ ಒಂದ್ ಸ್ವಲ್ಪ ಈಗ ಟೈಮ್ ಆಗಿದೆ ಹೋಗ್ಬೇಕು ಹೊರಗಡೆ ಮನೆ ಕಡೆ ಕರತಿದ್ದಾರೆ ಅದ್ಕ್ಕೆ ನಾನ್ ನೀವು ಬಂದು ಎಲ್ರಿಜೊತೆ ಮಾತಾಡ್ತ ಮತ್ತೆ ಮಾಡ್ತನ್ ತಳಿ
ಹಾ ಸರಿ ಗಊರಾಯ್ ಬಾಯ್